ಹಲೋ ಹ ಕೇಳಬರ್ತ ಶುಭ ಮಧ್ಯಾಹ್ನ ಶುಭ ಮಧ್ಯಾಹ್ನ ನಿಮಗೆ
ತುಭ ಮಧ್ಯಾಹ್ನ ಏನ್ ಮಾಡ್ತಿದ್ದೀರಾ ನೀವು
ಏನಿಲ್ಲಪ್ಪಾ ಊರಲ್ಲಿ ಗದ್ದೆ ಕೆಲಸ ಮಾಡ್ಕೊಂಡು ಹೋಗ್ಬೇಕ ನಮ್ಮ ನಮ್ಮ ನಮ್ಮ್ ಪದೇಗದವ್ರು ನಾವು ರೈತರು ನಮಗೆ ತುಂಬಾ ಕಷ್ಟಗಳು ಇವೆ
ಪರಿಹಾರ ಅಂತಕ್ಷಷಮೆ ನೆನಪಾಯತು ಪರಿಹಾರದವರೆಲ್ಲ ಚೆನ್ನಾಗಿದ್ದಾರಾ
ಪರಿಹಾರದವರು ತುಂಬಾ ಚೆನ್ನಾಗಿದ್ದಾರೆ ನಮ್ಮ ಪರಿಹಾರದಲ್ಲಿ ನಮ್ಮಪ್ಪಣೇ ದುಡಿಯುವುದು ನಮ್ಮ ಪರಿಹಾರಕ್ಕೆ ಸಂಕಷ್ಟ
ಅ ಏನು ನಿಮ್ಮ ಕುಟುಂಬಕ್ಕೆ ನೀವು ಒಬ್ಬರೇ ದುಡಿದು ಸಾಕುವುದು ಅಂತ ಅಂದರ್ಥ
ಈಗ ನಮ್ಮ ಮತ್ತೊಂದೆ ತಾಯಿ ನಾನು ಒಬ್ಬ ಮಗನ ಒಬ್ಬ ತೀರಾ ನಾನೇ ಈಗ ಒಬ್ಬ ತೀರ ಮನೆಯಲ್ಲಿ ಒಬ್ಬನೇ ತೀರಾ ನಾನೀ ಈಗ
ವೀರ ರಣವೀರ ಅಂತಲ್ಲ ಇದವಿ ಹೌದಲ್ವಾ
ರಣಧೀರನಂತೆ ಗದ್ದೆ ಕೆಲಸದಲ್ಲಿ ಕೆಲಸ ಮಾಡ
ಅಂದ್ರೆ ಇವ ಗದ್ದೆ ಕೆಲಸ ಬಿಡಿ ಗದ್ದೆ ಕೆಲಸ ಅಂದ್ರೆ ನೀ ಮಳೆ ಮೇಲೆ ಅವಲಂಬಿತರಾಗತ್ತ ಅಲ್ವಾ ಮಳೆ ಬರದಿದ್ದ ಮಳೆ ಬರಲಾದ ಸಮಯ ಏನ್ ಮಾಡ್ತೀರಾ
ಈಗ ಮಳೆ ಬರಲಿ ಏನೇ ಬರಲಿ ನಾನು ಮೂರು ಬೋರ್ಗಲ್ಗಳು ಇವೆ ಬೋರ್ವೆಲ್ಗಳ ಮೇಲೆ ನಾನು ಜೀವನ ನಡೆಸುತ್ತದೆ ಮಳೆ ಬಂದರೆ ಅಷ್ಟೇ ಮಳೆ ಬಿಟ್ಟ್ರೆ ಅಷ್ಟೆ ಆದ್ರೆ ಮಳೆ ಬೇಕು ನಾನ ಎಲ್ಲಾ ರೈತರಿಗೂ ಮಳೆಬೇಕೇಕು ನಾನು ಬೇಡ ತಾರೆಸುವುವುದಿಲ್ಲ ಹ
ದಿಂದ ಮಳೆಯಲ್ಲಿ
ಹ್ಮ
ಕ್ರಾಂತತ್ರದು
ಈಗ ಮಳೆ
ಗದ್ದೆ ಕೆಲಸ ಮಾಡಿಕೊಂಡು ವಿಲೇಖ ಭೂಮಿಗಳನ್ನು ತೆಗೆದುಕೊಂಡು ನೀವು ಬೆಳೆ ಫಸಲಗಳಳಗ ತೆಗೆದುಕೊಂಡು ಮಾರ್ಕೆಟ್ ಮಾಡಿ ಹಣ ಗಳಿಸುತ್ತ್ರ ಹಲ್ವಾ ಮಳೆ ಇಲ್ಲ ಸಮಯದಲ್ಲಿ ಮಾಡ
ಈಗ ಮಳೆ ಇಲ್ಲದ ಸಮಯದಲ್ಲಿ ಹೇಳಿದ ನಲ್ವಾ ನಿಮಗೆ ನೀರು ಹಾಯಿಸುತ್ತೇನೆ ಕೊಳವೆ ಬಾವಿ ಇದೇ ನಾನ ಮೂರು ಅವುಗಳ ಹೊಲದಲ್ಲಿ ನೀರು ಹಾಯಸುತ್ತೇನೆ ಕಾರಂಜಿ ಪೈಪ್ ಬರ್ಸುತ್ತೇನೆ ಮತ್ತೆ ರೇನ್ ಪೈಪ್ ಬರ್ ಹಚ್ಚುತ್ತೇನೆ ಎಲ್ಲವನ್ನು ಹಚ್ಚಿ ಅ ಪೀಕ್ ಫಸಲು ತೆಗೆಯುತ್ತೇನೆ ನಾನು
ತಗಿತೀರಾ ಅಂದ್ರೆ ನೀವು ಮಳೆ ಇದ್ದರೂ ಇರದಿದ್ದರೂ ನೀವು ಕೊಡವೆ ವಾಣಿ ಮುಖಾಂತರ ನಿಮ್ಮ ಗಡ್ಡೆಯಲ್ಲಿ ನೀರು ಉಣಿಸಿ ಅನೇಕ ಬೆಳೆಗಳನ್ನು ತೆಗೆದುಕೊಳ್ಳುತ್ತುತ್ತದೆ ಆದರೆ ನೀವು ಕೆಲವೊಂದಿಷ್ಟು ಗದ್ದೆಗಳಿಗೆ ನೀ ಇಂತಿಷ್ಟ ಎಕರೆ ಅಂದ್ರರೆ ಸಿಕ್ಸ್ ಎಕರೆ ಐದು ಎಕರೆ ಇದ್ದರೆ ಐದು ಆರು ಎಕರೆಗಳಲ್ಲಿ ನೀನು ನೀರು ಒಣಿಸಬಹುದು ಇವಾಗ ನಿಮೆ ಒಂದು ಮ ನ ಫ್ರೀ ರಂ್ ಅನ್ಕಲ್ ಅವವಾಗ ಅವರು ಏನ್ ಮಾಡ್ಬೇಕು ನಿಮ್ಮ ಒಬ್ಬ್ರ್ದ ವಿಚಾರ ಮಾವಲ್ಲಲ್ಲ ಇಲ್ಲಿ
ಈಗ ನಾನು ವಿಚಾರ ಮಾಡಬೇಕಾಗುತ್ತದೆ ಎಲ್ಲರಗು ಮಳೆ ಬೇಕು ಮಳೆ ನನ್ನ ಕೈಯಲ್ಲಿದೆ ಏನಾದ್ರೂ ತರ್ಸೋದಕ್ಕೆ ಅದು ದೇಹಾರ ಮಹಿಮೆ
ಇನು ಗ್ರಾಮೀಣ ಪ್ರದೇಶದವರು ಹಳ್ ಬರ್ತಿೀರಲ್ವಾ ನಾನು ಒಂದು ಬಿಸಿನೆಸ್ ಬಗ್ಗೆ ಒಂದು ನಿಮಗೆ ವಿಚಾರ ಭಾವನೆಯನ್ನು ಹಂಚಿಕೊಳ್ಳಲು ಒಂದು ಇದು ಮಾತಾಡೋಣಲ್ವ ಹಂಚಿಕೊಳ್ತೇನೆ ಕೇಳಿ
ನೋಡಣ ಚಲೋದು ಬಿಸ್ನೆಸ್ ಹೇಳಿ
ಎ ಬಿಸ್ನೆಸ್ ಅಂದ್ರೆ ಮೇಕೆ ಸಾಗಾಣಿಕೆ ಮೀೇಕೆ ಸಾಗಾಣಿಕೆ ಗ್ರಾಮೀಣ ಪ್ರದೇಶಗಳಲ್ಲಿ ಹೆಚ್ಚು ಲಾಭದಾಯಕ ಕೃಷಿ ಆಾರದ ಅದರ ಉದ್ದಿಮೆ ಆಗಿದೆ ಎಂದ್ರೆ ಇಲ್ಲಿಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಕಡಿಮೆ ಇ ಕಡಿಮೆ ಬಂಡವಾಳದಲ್ಲಿ ಆರಂಭಿಸಬಹುದಾದ ಈ ಉದ್ಯಮಿಂದ ಹಾಲು ಮಾಂಸ ಮತ್ತು ಮರಿಗಳನ್ನು ಮಾರಾಟ ಮಾಡಿ ಉತ್ತಮ ಆದಾಯಗಳತ್ತಬಹುದು
ಹದು ಹದು ನೀ ಹೇಳ ಉತ್ತಮ ಆದಯಸ ನಡೆಸಬಹುದು ಆದರೆ ಒಂದು ಒಂದಿಷ್ಟು ದುಡ್ಡು ಬೇಕಾಗುತ್ತದೆ ಅದಕ್ಕೆ ಒಂದು ಹತ್ತು ತಂದರೆ ಒಂದು ಒಂದು ಲಕ್ಷ
ಹೇಗಾದ್ರೂ ಅದು ಇರುತ್ತಲ್ವಾ ಹಣವನ್ನು ಹೂಡಕಂಬರುತ್ತಲ್ವಾ
ಹ್ಮ
ತೆಗೆದುಕೊಂಡು ಈ ರೀತಿ ಮಾಡಬಹುದು ಅಂದ್ರೆ ಮೇಕೆ ಸಾಯಾಣಿಕೆಯಿಂದ ಇಲ್ಲಿ ಕೆಲವೊಂದಿಷ್ಟು ಪ್ರಯೋಜನಗಳಿವೆೆ ಆ ಪ್ರಯೋಜನಗಳು ಏನಂದ್ರೆ ಕಡಿಮೆ ಬಂಡವಾಾರ ಆರಂಭಿಸಬಹುದು ನಿಮ್ಗೆ ದುಡ್ಡು ಕಡಿಮೆ ಇದೆ ಅಂದರೆ ಅಲ್ವಾ ಆ ಬಂಡವಾಾದಲ್ಲಿ ಆರಂಭಿಸಬಹುದು ನೀವು ತುಲನಾತ್ಮಕವಾಗಿ ಸಡಿಮೆ ಅಂದ ಅದಕ್ಕೆ ಏನಾದ್ೂ ನೋವು ಬಾಳ್ ಹಾಬೇಕತ್ತ ಏನಿಲ್ಲ ಅಂದ್ರೆ ಏನು ನಿಮ್ಗೆ ಆಹಾರದಲ್ಲಿ ಏನಾದರೂ ಹೀಗೆ ನೀವು ಈ ತರಲ್ವಾ ವೇಗಗಳು ವೇಗವಾಗಿ ಅಂತನ ಮಾಡುತ್ತೇವೆ ಅಂದ್ರೆ ಮತ್ತೊಂದು ಮದ ಬ
ಈಗ ಮೇಕೆಗಳು ಒಂದು ಆರು ತಿಂಗಳಲ್ಲಿ ಎರಡು ಮರಿಗಳಿಗೆ ಜನ್ಮ ನಡುತ್ತದೆ ಎರಡೂ ಮರಿಗಳು ಕಂಡು ಹುಟ್ಟಿದರೆ ತುಂಬಾ ಲಾಭವದೆ ನಾನು ಅನಿಸೆ
ಇನ್ನೊಂದು ಬವು ಜಾವ ರೀತ ಇದ್ರೆ ಮೇಕೆ ಮಾಂಸಕ್ಕೆ ವರ್ಷ ಪೂರ್ತಿ ಉತ್ತಮ ಬೇಡಿಕೆ ಇರುತ್ತದೆ ಆದರೆ ಆ ರೀತಿ ನೀವು ಮಾಡಬೇಡಿ ಮೇಕೆ ಮಾಂಸವನ್ನು ಬೇರೆಯವರಿಗೆ ಅಂದ್ರೆ ಕಚ ಮೇಕೆಯನ್ನು ನೀವು ಕಡಿಯಲುೂ ಕುಡಿಬೇಡಿ ಅೊಂದು ನನ್ನ ನಿಮ್ಮ ನಿಮ್ಮಲ್ಲಿ ಮನವಿ ಮಾಡಿಕ ನೀ ಗೊ ಅಂದ್ರೆ ನೀ ಗೊಬ್ಬರ ಅಲ್ವಾ ನೀಟಡ ಬಹ ಉತ್ತಮ
ಈಗ ನಿಮ ನೀವು ಹೇಳ ಸರಿ ಈಗ ಗಂಡು ಹುಟ್ಟಿದರೆ ಕೊಡಬಾರು ಅಂತ ನೀವು ಹೇುತ್ತಿರುವುದು ಸರಿ ಆದ್ರೆ ಈಗ ಮನುಷ್ಯರು ಆ ಖಂಡದ ಮೇಲೆ ಅವಲಂಬಿತವಾಗಿದ್ದರೆ ಏನು ಮಾಡುವುದು ಮತ್ತೆ.
ಮನುಷ್ಯರು ಕಂಡ ಹೌದು ಹೌದು ನಾನ ಏನ ತರದು ನಿಮ್ಗೆ ದುಡ್ ದುಡ್ಡು ಬೇಕಂತ ಯಾವುದೋ ಒಂದು ಮೂಕು ಪ್ರಾಣಿಯನ್ನು ಕೊಂದ್ ದರೆ ಅದು ಪಾಪ.
ಈಗ ನಾನು ಅದನ್ನು ಕುಡಿಯುವುದಕ್ಕೆ ಕೊಡುವುದಿಲ್ಲ ಮತ್ತೊಬ್ರರಿಗೆ ಸಾ- -
ಹ್ಮ ಇದು ಹಾ ಇದುದು ಉತ್ತಮ ಉತ್ತಮ ಉತ್ತಮ ನಾವು ನಿಮ್ಮೊಮ್ಮೆಚ್ಚಿ ದೆ ಅಂದ್ರೆ ಇನ್ನೊಂದಷ್ಟು ವಿಷಯವೇ ಎಕೆ ಸಡನ್ ಚೆನ್ ಜು ವಿಷೆಗಳಿವೆ ಅವ್ರು ಏನೆಂದರೆ ಮತ್ತು ಗಾಳಿ ಆಡುವ ಸ್ವಚ್ಛ ಮತ್ತು ಗಾಳಿ ಆಡುವ ನಿರ್ಮಿಸಬೇಕು. ಶುದ್ದ ಕುಡಿಯುವ ನೀರು ಒದಗಿಸಬೇಕು.
ನಿಮ್ಮ ಮನುಷ್ಯರಿಗೆ ಮನುಷ್ಯನಿಗೆ ತಿ ಮೇಘಗಳಿಗೆ
ಬೇಡ ಫಿಲ್ಟರ್ ನೀರೆಲ್ಲಾ ಅಂದ್ರೆ ಶುದ್ಧ ನೀರು ಅಂದ್ರೆ ಹೊಲಸ ನೀರು ಕೊಳತೆ ನೀರು ಅಂದ್ರೆ ಕೆಲವೊಂದಿಷ್ಟು. ಹು ಬಳನೆ ಬಹಳ ದಿನದ ನಂತರ ನೀವು ಸೇರಿಸಲ್ಪಟ್ಟಿರ್ ತರ ನೀರು ಬೇಡ ಶುದ್ಧ ನೀರು. ನಿಯಮಿತವಾಗಿ ಲಸಿಕೆ ಮತ್ತು ಹುಳ ನೀರು ನಿವಾರಣೆ ಮಾಡಿಸಬೇಕು. ಅ ನಿಮ್ಮ ವೆಟರ್ನರಿ ಅಂದ್ರೆ ಪಶು ಸಂ ಪಶು ಆಸ್ಪತ್ರೆಯಲ್ಲಿ ಸಿಗುತ್ತಿದೆ ಎಲ್ಲ ವೈದ್ಯಕೀಯ ಸಹ-
ಆಸ್ಪತ್ರೆ ನಮ್ಮ ಮನೆಯಲ್ಲಿ.
ಪಶು ಇದ್ರೆ
ಹೌದು ಬಿಡಿ ಈಗ ನಮ್ಮ ಮನೆಯಲ್ಲಿ ಒಬ್ಬನು ವೆಟನರಿಯನ್ನು ಕಲಿಸಿದ್ದೇನೆ ಅವನು ನಮಗೆ. ಸಾಕಷ್ಟು ಹೆಲ್ಪ್ ಆಗಿದ್ದಾನೆ ಧನಕರಗಳನ್ನು ನೋಡಿಕೊಳ್ಳುತ್ತಿದ್ದಾನೆ. ಜನಗಳಿಗೆ ಏನಾದ್ರು ರೋಗ ಬಂದರೆ ನಮ್ಮ ಮನೆಯಲ್ಲಿ ವೆಟ್ರನರಿ ಡಾಕ್ಟರ್ ಆಗಿ ನ ತಮ್ಮ ಜಾಬ್ ಮಾಡುತ್ತಿದ್ದಾನೆ.
ಮೇಕೆಗಳ ಆದಾಯದ ಮೂಲಗಳು ಅಂದ್ರೆ ಅದರಿಂದ ಹಣ ಪಡುವಕ್ಕಿಂತ ಕೆಲವೊಂದು ಇಷ್ಟುಂದ್ರೆ. ಮೇಕೆ ಮಾಂಸ ಮಾರಾಟ ಇದನ್ನು ಬೇಡ.
ನಾನು ಅದನ್ನು ಮಾಡುವುದಿಲ್ಲ ನಾನು ಅದನ್ನು ಮಾಡುವುದಿಲ್ಲ ಅಷ್ಟೇ ಮಾಡುವುದಿಲ್ಲ.
ತ ಮರಿಗಳ ಮಾರ
ಈಗ ನಮ್ ಮೇಕೆಗಳ ಹಾಲು ಮಾರಾಟ ಆಗುವುದಿಲ್ಲ ನೀವು. ಎಲ್ಲಿ ಕೇಳ್ಪಟ್ಟಿದ್ದೇನೆ ಗೊತ್ತಿಲ್ಲ ಮೇಕೆಗಳ ಹಾಲು ಮಾರಾಟ ಆಗುದು ಏಕೆಂದ್ರೆ. ಅವುಗಳನ್ನು ಹಾಲು ಬಹಳಷ್ಟು ಜನ ತೆಗೆದುಕೊಳ್ಳುವುದಿಲ್ಲ. ಎಮ್ಮೆ ಹಾಲನ್ನು ಖರೀದಿಸುತ್ತಾರೆ ಆಲ್ಮೋಸ್ಟ್ ಹೇಳ್ಬೇಕಂದ್ರೆ.
ತೀರ್ಮಾನ ಸಮಯದಲ್ಲಿ ಸರಿಯಾರ ಯೋಜನೆ ಉತ್ತಮ ತಳಿ ಸಮರ್ಪಕ ಆಹಾರ ಮತ್ತು ಆರೋಗ್ಯ ನಿರ್ವಹಣೆಗೆ ಮೇಕೆ ಸಾ ಆಯ್ಕೆ ಮಾಡಿದರೆ. ಇದು ರೈತರಿಗೆ ಮತ್ತು ನಿಮಗೂ ಸಹ ಓ ಯುವ ಯುದ್ಧಮಂದಗಳಿಗೆ ಉತ್ತಮ ಲಾಭದಾಯ. ವಾಗಿ ಉದ್ಯಮವ
ಹೌದು ಬಿಡಿ ಆದ್ರೆ. ಮೇಕೆಗಳು ಈಗ ಮಾಂಸಕ್ಕೆ ಕೊಡಬೇಕು. ಈಗ ಎಲ್ಲರೂ ತಿನ್ನುುತ್ತಾರೆ ಮತ್ತೆ ನಾನು ಈಗ ಮತ್ತೊಬ್ಬ್ರರಿಗೆ ಸಾಕುವುದೇ ಕೊಟ್ಟನ ಅಂತ ತಿಳ್ಕೊಳ್ಳಿ. ಅವರು ಮೋಸದ ಅಂಗಡಿಗೆ ಮಾರುತ್ತಾರೆ ನಾ ಹೇಗೆ ಮಾಡಿಲ್ಲ ಅವಾ -
ನೀ ನೀತಿ ಸಗಳಿಂದ ಕೆಲವೊಂದಿಷ್ಟು ಕೆಲವೊಂದು ಲಾಭದಾಯ ನಿಮಗೆ ನೀತಿ ಹಾಲಿನಿಂದ ಪೌಷ್ಟಿಕವಾಗಿದ್ದ. ವ ಆಹಾರ ಆಹಾರಕವಾಗಿರಬಹುದು ಮನುಷ್ಯನು
ಹೌದು ಮೇಕೆ ಹಾಲಿನಿಂದ ಈಗ
ರೋಗ ನಿರೋಧಕ ರೋಗ ನಿರೋಧಕ ಶಕ್ತಿ ಹೆಚ್ಚಿರುತ್ತದೆ ಹೌ
ಈಗ ಎಮ್ಮೆ ಹಾಲಿನಗಿಂತ. ಈಗ ಆಡಿನ ಹಾಲಿನಲ್ಲಿ ರೋಗದ ನಿರೋಧಿತ ಶಕ್ತಿ ಇರುತ್ತದೆ. ಯಾಕೆಂದ್ರೆ ಅದು ಮಕ್ಕಳಿಗೆ ಒಳ್ಳೆಯದು ಹಾಲು.
ಚಿಕ್ಕ ಮಕ್ಕಳಿಗೆ ಒಳ್ಳೆಯದ ಇದು ಹಾಲು ಅಂದ್ರೆ ಪೌಷ್ಟಿಕಾಂಶ ಅಂದ್ರೆ ಪೌಷ್ಟಿಕಾಂಶ ಆಹಾರ. ಆರಹಿತವಾಗಿ ಇರುತ್ತದಲ್ವೋ ಅದಕ್ಕೆ ಒಳ್ಳೆಯದು. ಇದು ವಸತಿ ವ್ಯವಸ್ಥೆ ಹೇಗಿರ್ಬ ಅಂದ್ರೆ ಅದ್ರದ್ದು ಇರತಕ್ಕಂಥ ಜಾಗ. ಎತ್ತರದ ಮತ್ತು ಮನೆ ಜಾಗದಲ್ಲಿ ಸರ್ ನಿರ್ಮಿಸಬೇಕು. ನಿಮ್ಗೆ ಹಾಕ್ಬೇಕಾದ್ರೆ ನೀವು ಗಾಳಿ ಮತ್ತು ಗಾಳಿ. ಮತ್ತು ಬೆಳಕು ಚೆನ್ನಾಗಿ ಬರುವಂತಿರಬೇಕು ಆ ಸಜನಲ್ಲಿ ಮಳೆ ಮತ್ತು ಚಳಿಯಿಂದ ರಕ್ಷೆ ನೀಡುವ. ಪ್ರತಿದಿನ ಚಿಸಬೇಕು ಆ
ಆಮೇಲೆ ಈಗ ಸಾಕಷ್ಟು. ಸಡ್ಡುಗಳಿವೆ ನಾನು ಒಂದು ನೂರು ಆಡುಗಳನ್ನು ಸಾಕಷ್ಟು ಸಡ್ಡುಗಳನ್ನು ನಡೆದಿದ್ದೇನೆ. ಒಂದು ಮೂವತ್ತು ಗುಂಟಾಲ ತಂಡುಗಳನ್ನು ನೋಡುತ್ತಿದ್ದೇನೆ ಐದು ಎಪ್ರಲ್ಲಿ ಮೇವು ಹಚ್ಚಿದ್ದೇನೆ. ಒಂದು ಮೂವತ್ತೈದುಗಳನ್ನು ಹಾಕಿದ್ದೇನೆ ನಾನು ಎಲ್ಲಾ ಬಿಸ್ನೆಸ್ ಮಾಡುತ್ತಿದ್ದೇನೆ. ಅದನ್ನು ಹಾ
ಇದರಿಂದ ಕೆಲವೊಂದ ದಿವಷ್ಟು ಸರ್ಕಾರದ ನೆರವು ಇದೆ ನಿಮಗೆ ಅಂದ್ರೆ ಸಬ್ಸಿಡಿ ಅಂತ ಮಾತಾಡ್ತಿರಲ್ಲ ಸರ್ಕಾರ. ಕೇಳಿ ಕೇಳಿ ಕೇಳಿ ಬೇಡ ಬಿಡಿ ಏನಾದ್ರೂ ಮಾಡಿ ನಾವು ನೋಡ್ತೇವಿ. ಕೇಳಿ ಸರ್ಕಾರದ ನೆರವು ಏನಪ್ಪಾ ಅಂತಂದ್ರೆ ಸರ್ಕಾರ ಮ ಶಾಲಾ ತರಬೇತಿ ಮತ್ತು ಕೆಲವು ವಿಭೋಜನೆಗಳು ಮೂಲಕ ಸಹಾಯ ಒದಗಿಸ
ಈಗ ಒಂದು ಮೇಕೆಗೆ ಎಷ್ಟು ಸಾಲ ಕೊಡತಾರೆ ಸರ್.
ಅದು ನಮ್ಗೆ ಗೊತ್ತಿಲ್ಲ ನಾವು ಆದ್ರೆ ಆದ್ರೆ ಅಲ್ಲಿ ಕೊಡುತ್ತಾರೆ ಅಂತ ಹೇಳ್ಬೋುದು ಅಲ್ಲಿ ಎಷ್ಟು ಕೊುತ್ತ.
ಈಗ ಯಾವ ಆಧಾರದ ಮೇಲೆ ಕೊ
ರೈತರು ತಮ್ಮ ಜಿಲ್ಲೆ ಪಶುಸಗೋಪನಾ ಇಲಾಖೆ ಮತ್ತು ಬ್ಯಾಂಕ್ಗಳನ್ನು ಸಂಪರ್ಕಿಸಿ. ಯೋಜನೆ ಮಾಹಿತಿ ಪಡಿೆಯಬೇಕು ಇಷ್ಟು ಮಾತ್ರ ಹೇಳಬೆ
ಈಗ ಹೌದು ಹೌದು ಬಿಡಿ ನನಗೆ ನಾನು ನೂರು ಮೇಕೆಗಳಿವೆ. ನನಗೆ ಒಂದು ಐವತ್ತು ಲಕ್ಷ ಸಾಲವನ್ನು ಕೊಡುತ್ತಾರೆ ನಿಮ್ಮ ಸಬ್ಸಿಡಿ ಬ್ಯಾಂಕ್ಗಳಲ್ಲಿ ವಿದೇಶ ಕಡಿವೆಗಳಲ್ಲಿ. ನೀವು ಕೊಡ್ಸುತ್ತೇರ ನನಗೆ.
ಹಾಗೆ ಹಾಗೆ ಮಟಾತ ಇಲ್ಲ ನಾವು ನಿಮ್ಗೆ ಇವಾಗ ಏನುಂತ ಅಂದ್ರೆ. ಮೆ ಇವಾಗ ನಾನು ಅಲ್ಲಿ ನಿಮ್ಗೆ ಅಂದ್ರ ಏನು ನಿಮ್ಗೆ. ಆರ್ಥಿಕ ನೆರವು ಸರ್ಕಾರದ ನೆರವು ಕೊಡ್ಬೋುದು ಅಂತ ಹೇಳೆ ೇನೆ ನನಗೆ ಅಲ್ಲಿ ವ್ಯವಸ್ಥೆ ಗೊತ್ತಿಲ್ಲ ನನಗೆ ನಿಯಮಗಳು. ಪ್ರಕಾರ ಅಲ್ಲಿ ಎಷ್ಟು ಕೊಡ್ತಾರೋ ಹೇಗೆ ನೀಡುತ್ತಾರೋ ಎಂಬುದು ನಿಮಗೆ ಅದು. ಕೇಳಿಕ್ ನೀವು ಹೆ ಗೆಲ್ ಪಡಿ ಯಾಕಂದ್ರೆ ನಿಮಗೆ ಆಹಾರದ ಮೇಲೆ ಎಷ್ಟು. ಬರುತ್ತದೆ ಅಷ್ಟು ಅಗ್ತಿ ಇಿಂದ ನೀವು ಹೊರಗೆ ಕಲ್ ಪಡಿ ಹದಲ್ವಾ.
ಕೊಡುವಾಗ ಅವರು ದಾಖಲ್ ಪತ್ರಗಳನ್ನು ಕೇಳುತ್ತಾರೆ ನನ್ನ ನನ್ನ ದಾಖಲ್ ಪತ್ರಗಳು ಏನೇ. ಕೊಡಬೇಕು ಮತ್ತು ಯಾವ ಆಧಾರದ ಮೇಲೆ ನಾನು ಸಬ್ಸಿಡಿಯನ್ನು ತೆಗೆದುಕೊಳ್ಳಬೇಕು.
ಇ ಆಧಾರದ ಏನ್ಂತಲ್ಲ ನೀವು ನೀವು ಮೇಕೆ ಆಧಾರದ ಮೇಲೆ ಸಹ. ತೆಗೆದುಕೊಳ್ಳಬಹುದು ನಾನು ನಿಂತಿಷ್ಟೊ ಮೇಕಜಗಳನ್ನು ಮಾಡುತ್ತೇನೆ ಹೀಗೆ ಮಾಡುತ್ತಿದ್ದೀನೆಿ ನಿಮಗೆ ಸಹ ಆದ ಅವಶ್ಯಕತೆ ಇದೆ. ನನಗೆ ಹಣದ ಅವಶ್ಯಕತೆ ಇದೆ ಹಾಗೆ ನೀವು ನಮಗೆ ಸ ಸರ್ಕಾರದಿಂದ. ರೀತಿ ಇ ಇದೆ ಅಲ್ವಾ ಅಂತ ತಿಳ್ಕೊಂಡು ನೀವು ವಿವಾಗಿ ಸರ್ಕಾರದಿಂದ ಹಣ ಕೊಡಬಹುದು.
ಈಗ ನನಗೆ ಒಂದು ಹತ್ ಹತ್ತು ಲಕ್ಷ ಬೇಕು ಸರ್ಕಾರದಿಂದ ಒಂದು ಮೇಕೆ ಹತ್ತು ಲಕ್ಷ ಕೊಡ್ತಾರೆ ಹ್ಮ. ಒಂದು ಎಮ್ಮಿ ಹತ್ತ ಕೊ
ನಿಮ್ಗೆ ಹೇಳಿ ಜೋತನ ಕೇಳಿ ಮೇಕೆ ಸಕನ್ಕ್ಕೆ ಕಡಿಮೆ ಮಾಡ ಅವರಲ್ಲಿ. ಚುಲಾವಣೆಯ ಸ್ವಯಂ ಉದ್ಯೋಗವಾಗಿ. ಅಂದ್ರೆ ಇಲ್ಲಿಗೆ ಒಂದು.
ಈಗ ಮೇಕದಲ್ಲಿ.
ಾನಕ್ಕೆ ಸರಿಯಾದ ಆಹಾರ ಮತ್ತು ಉತ್ತಮ ತಳಿ ಮತ್ತು ಆರೋಗ್ಯ ನಿರ್ವಹಣೆಗೆ ಗಮನ ನೀಡಿದೆ.
ನೀವು ನನಗ ಏನ್ ಅನ್ಸುತ್ತ ಅಂದ್ರೆ ನೀವು ಯೂಟ್ಯೂಬ್ ನಲ್ಲಿ ನೋಡಿ ಹೇಳ